ಏನ್ ಮಾಡನತಾ
ಏನ ನದು ಖಾಲಿ ಕೊಂಚೆ
ಹ್
ಮತ್ತೆನ್ನಡ ತಂದ ವಿಶೇಷ
ಪುಣ ಎತ್ತಲ್ಲಾಗಡೆೆ
ಫೋನು ಆಗಡೆ ಸ್ವಲ್ಪ ಬುಿಸ ಇದ್ದೆ ಇದರಕ ಇದು ಕ ಚಲ್ಲ ಹ್ಮ್
ಮತ್ತುತ್ತ
ಮತ್ತ ಏನ್ಸ ಊಟ ಮಾಡಿ ಕುಂಚಿ
ಜಮಾದು
ಹಾ ಹಾಗಲ್ಲ
ಹ್ಮ್
ಹ್ಮ ಅಲ್ಲ ಆಯ್ತಾ ಇದು ಆಮೇಲೆ ಅದ್ರಾಗ ಅದ್ರಾಗ ಅದ್ರಾಗ ಅದ್ರಾಗಕ್ಕ ಅದು ಅದೇ ಅದ್ರಾಗ ಅದ್ರಾಗ ಅದ್ರಾಗ ಮೇಡಮ್
ಹ್ಮ್ ಹ್ಮ್
ಇದ್ರಾಗ ನ ಇದ್ರಾಗ ಸ್ವಲ್ಪ ಡಿಸ್ಕಸ್ ಬೇರೆ ಅದ
ಹ್ಮ್ ಹ್ಮ್
ಅದ್ರ ಕಮ್ಮ ಬೇರೆ ನಾರ್ಮ ಏನ್ ಮ ಮತ್ತೇನ್ಡ
ಏನಲ್ರುವಪ್ಪ
ಹಾ ಯಾವ ಬರ್ಬೇಕ ಶಾಪುರ
ಅಂದ
ಹಾ ಮಳೆ ಆಗದಾ
ಮನ ಆಗಿದ ಮಳೆ
ನಿನ್ನ ನಿಮ್ಮಾಪ ಆಗಿದೆ ಮಳೆ ಆಗ್ಯದ ಅಂತ
ಮತ್ತೆ ಆಗಿದ್ದೆ ಮಜ್ಜಾಗ ನಿದೀನನೆ
ಅಂದ್ರ ನೀವು್ ಬೀಜ ಉರಿದ ನಡ್ತಾವ ಊರಿರೆಲ್ಲ
ಊಡಿ ಊರಿಯ
ಊರ ಹೊಲ್ದಾಗ ಆಗ್ಯದಲ್ಲ ಹೊಂಟೆ
ಹ್ಮ್ ಹ್ಮ
ಆಯ್ತು ಮನಗ ನಡ್ತಾವ ಚಿಂತ ಬ್ಯಾಳ ಈಗ ಆಯ್ತ್ ಬೀಜವರುಂದ ಆಯ್ತ ಮನಿ ಬಂದ್ರೆ ಸಾಕ ಮನ್ಗನ್ ನಡ್ತಾವ್
ಹಾ
ಹಾ ಇನ್ನೊಂದ್ ಇಪ್ಪತ್ತು ದಿವ್ಸ ಮನನೇ ಬೇಡ ನಿಮ್ಗೆ ಈಗ
ಹ್ಮ್ ಹ್ಮ್
ಆರಾಮ್ ನಡ್ತಾವ್ ಚಲ ಬಾರಿ ಬರ್ತಾವ ಮತ್ತ ಇದ್ ಇಪ್ಪತ್ ದಿವಸ ಮ ಮತ್ತ ಮತ್ತೆ ಒಂದ ಮಳೆ ಆಯ್ತಂದ್ರ ಕಲ ದೊಡ್ಡ ಹೋಗತನ ಮಳನೇ ಬೇಡ ಅದು ನೀರ್ ಬಿಡ್ರ ಸಾಕ ಕಡೆ ಹ್ಮ್ ಆಯ್ತಾ ಪಾರ ಆಯ್ತ್ರಿ ನಿಮ್ದತ್ಂಗಾನ
ಹ್ಮ್ ಹ್ಮ್
ಮಾಡಕತ್ ಒಂದ್ ಎರಡ್ ಎಕರೆನ ಮಾಡ್ಬೇಕಲ್
ಹ ಹ ದಾಡ
ಹಾ ಒಂದ್ ಎಕರೆನೆ ಪ್ಯಾಕೆಟ್ ಒಂದ್ ಎಕರೆನೆ ಆತದದ ಎರಡ್ ಪ್ಯಾಕೆಟ್
ಹ್ಮ ಎಲ್ಬಡ್ಟ್ ಮಡ ಮಾ ಅ
ಹ ಟ್ರಲ ಎ
ಹಾ
ಟೈರ್ ಲೋಡಿ ಆಮೇಲೆ ಉದ್ಘಾಟನೆ ಊಟ ಮಾಡ್ತರನಲ್ಲ ಹ್ಮ ಚಲೋ ಮತ್ತೆ ಏನ ಏನಂತಾರ
ಹ್ಮ
ರ
ಹಾ
ಪ್ರಭಾಗ ಹಚ್ಚಿದೆ ಅಲ್ಲ ಏನಂತ ನಮ್ಮ ಪ್ರಭು ವಿಜಯನ ನಂದೇ ಹ ಏನ್ ಫೋನ್ ಎತ್ತಾನೇವಲ್ಲ ಎ ಬಜ ನ ಕೊಟ್ಟೋಗ್ಯಾರ ಅಂತ ಎಲ್ಲ ಅವ್ನ ಕೈ ಕೊಟ್ಟೋಗಾರ ಅಂತ ನೋಡ ಫೋನ್ ಹಚ್ಚಿದ ಕಟ್ ಮಾಡಿದ
ಹ್ಮ್
ಬಿಜನ್ ಆಮೆಲ್ ಮಾಡ್ತನ ಅಂತ
ಅವನಿಗೆ ಒ ನಂಬರ್ ಹೇಳವ
ಅದೇ ನಾನು ಹೇಳಿ ಎಲ್ಲ ಹೇಳಿ ನಾವ ಏನ್ ಮಾಡಿ ಅನಾನ ಎರಡ್ ದಿವ್ಸ ಆಯ್ತ ಕಿವ್ಯಾಗಕ್ಯವಲ್ಲ
ಹ್ಮ ಹ್ಮ್
ಯಾಕಪ್ಪ ಸ್ವಲ್ಪ ಮೈಗಿ ಬಾತದೇಏನಂದಂತೆ ನಾನು
ಹ್ಮ್ ಹ್ಮ್
ಕೇವಿಗಕ್ಯ ಹೊಲ್ಲ ಮೈ ಗಿಯ ಬರ್ತದೇನ ಅಂತಂದೆ
ಹೊಡಿತ ಒನ್ಂತವ ನಿಗೆ
ಹ್ಮ್ ಅದೇ ಮತ್ತೆವ ಎರಡು ದಿವಸ ಬಿಜಯನ ಡಾಕ್ಟರ್ಲ್ಲ ಅಂತ ಅವ್ನ ಕೈ ಕೊಟಾರಂತ ಆಗಳೆ ಹಚ್ಚಿದೆ ಪೇಶಂಟ್ಪ್ಪ ಇಡತನಿ ಅಂದ ಮೆಡಿಕಲ್ ಮತ್ತೆ ಚಿಟ್ಟಿ ಬರದದೆ ಡಾಕ್ಟರ್ ಇಲ್ಲ ಅಂತಂದ್ರೆ ಅವನೇನ್ ನೋಡಕತ್ತ ನ ಯಾರ ಪೇಷಂಟ್ ಗಳು ಕೊ ಹ ಹೌದ ಹ ಯಾರಿಗ ಗೊತ್ತ ಹಂಗೆ ಇರ್ಬದೆ ಡಾಕ್ಟ್ರಲ್ಲ ನಾನೇ ನೋಡ ನನಂಗಾಯ್ತ ಹಾ ಆಮೇಲೆ ನಾ ನೋಡ
ಇವಾಗ ಫೋನ್ ಮಾಡಿಕ್ ಕೇಳ್ತಿಬೇಕಾ ಏನಾಗರ್ ಹೇಳ್ರಡ ಪೇಷೆಂಟ್
ಅದೇನ ಚಿತ್ತ ಅಲ್ಲ ಅಣ್ಣ ಅದೇ ಮೆಡಿಸನ್ ಹ ಅಂದ ಸು ಮಾಡತಗೆಲ್ಲ ಡಾಕ್ಟರ್ ಅದು ನಡಿತಂಗದು ಮೇರೆ ಮೇರೆನಾ ಡಾಕ್ಟರ್ ದು ಹ್ಮ್ ಹೊಟ್ಟೆ ಹಂಗಾನ ಮಾಡ್ತೇನೆ ಅದ ಹೆಂಗ ಹ್ಮ್ ಹೆಂಗ ಮಾಡ ಹೆಂಗನ ಮಾಡಿದ್ರೆ ಆತಾರ ಸಾಕು ಎಕ್ಸ್ಪೀರೆನ್ಸ್ ಆಗ್ತದ ನೀನು ಸದಕ್ಕೆ ನೀವ ಒಂದ್ ಹಾಸ್ಪಿಟ್ಲ್ ಕೂಡ ಬಕೈತಿ ನಾನು ಶಾಪುರದಾಗ ಆಗಿ ಶಾಪುರದಾಗ ಕೂಡ ಗಿದಕ್ಕೆ ತರ್ಸಂ ಪ್ರಭೆನ ಪ್ರಭೆ ಚಿತ್ತಿತ್ತು ಅಂತಾನ ನೀನು ಡಾಕ್ಟರ್ ಆಗೋ ಪ್ರ
ಆರ್ ತಿಂಗಳಂತ ಹೆಂಗೈಗತೊಂಡ ಹ
ನಿಮ್ ಹಾ
ನಾನ್ ಪೇಷಂಟ್ ಬಂದ ಎ ಸಿ ಜಿ ಮಾಡ್ಕತಿನಿ ಸರ್
ಸತಸ ಆರಾಮ್ ನಿನ್ ನಿನ್ ಚಛಲೋ ಮಾತಾಡ ಮತ್ತೆ ಅವಸರ ಯಾಕ ಮಾಡತ ತೋದ್ರ ಮತ್ತೆ ಆರಾಮ್ ಮಾತಾಡೇನ್ ನಾ ಸ್ಲೋ ಆದಷ್ಟೆ ಚಲೋ ಆರಾಮ ಮಾತ ಮತ್ತೆ ಕಡುಬಡು ಗಡ್ಗಡಿಗ ಚಲೋ ಕೇಳಳ್ಸಲ್ಲ ಅದಕ್
ನಿನ್ನೆ
ನಿನ್ನೆ ನ ಸವಾಯ ಸರಿ ಯಾರಿಲ್ಲ
ಹೌದಾ ಹ್ಮ್ ಹೊಲ್ದಾಗ
ಆತ
ಹ್ಮ್ ಬರ ನನ್ಗ್ ಹಚ್ಚರ್ ಬರ ಕಟ್ ಕಟ್ ಕಟ ನೋಡಪ್ಪ ನಿಮ್ದ
ನೆಟವರ್ಕ ಎರಲ್ಲೋ
ಎಂತ ಮನುಷ್ಯ ಗೊತ್ತಾಗದು ಒಂದು ಟವರ್ ಕಂಬ ಹಾಕ್ಸೋಂದಿನಿ ನಿನಕಿಂತ ಹೆಚ್ಚಿದ ಅದು ಒಂದು ಟವರ್ ಕಂಬ ಹಾಕಸುಕೋಡು ಅಂತೀನಿ ನೀನು
ಹೇಳು
ಹಾ
ಆಕೆಂದಿತ್ತು ಬರ್ಲಾಕತ ಬ ರಲೇಗೆದ ಬರಲೇಗೆದ
ಊಟಾ
ಊಟ ಇನ್ನ ಇಲ್ಲಪ್ಪ
ಇನ ಇಲ್ಲ ಸರ್ ಹಚ್ಚಿಲ್ಲ ಫೋನು ಸೇಮ್ ಅದು ಹೌದಾ
ಬಾಳಮ್ಮ ನಿರ ದೋಸ ಹ್ಮ್
ಮತ್ತೆ ಏನಂದ್ರ
ಹ್ಯ
ಹಾ
ಏನಿಲ್ಲಾ ಆಯ್ತು ಯಾವಾಗ ಬರ್ತ್ ಏನು ಕೇಳಿಲ್ಲ
ಹಾ
ಫೋನ್ ಹಚ್ಚಿದ್ರ ಹೋತ್ನಿ, ಇಲ್ಲಿ ಕಂದ್ರೆ ಇಲ್ಲ
ಹೌದಾ ಹಾ ಹ ವೈಜೈತ್ ಅಂದ್ರೆ ಅಸ್ತಾನ ಬಿಡದದು ಫೋನ್ ಹಚ್ಚತಾನ ಬಿಡಲ್ಲ ಹಚ್ಚಿರುತಾನ ಬಿಡಲ್ಲ
ಹಾ ಫೋನ್ ಅಚ್ಚಕ್ ಬರಲ್ಲಅವನು ಒಬ್ಬನೆ ಹಚ್ತಾನೆ ಫಿಕ್ಸಾ
ಹಾ ಅಚ್ಚೆ ಅಚ್ಚ ತಾನೆ ನಿನ್ ಬಿಟರು ಯಾರಾರೂ ಅವನಿಗೆ ಜೀವಕ್ ಜೀವ ಕೊಡೋದು ಕೈಯಗಿರೋ ಮತ್ತೆ ಯಾರಗಿ ಅದು ಯಾರರಗಿ ಅಚ್ತಾನ್
ಹ್ಮ್ ಈ ಇಲ್ಲ ಯಾರರಗಿ ಬಿಟ್ಟ ನೆ ನಾನು ಈ ಹೊಸದ ಇದು ಜ ಅವನೇ ಜಗಳ ಆಡ್ತಾನೆಅವನೇ ಒಳ ಹಾಕ್ತಾನೆ
ಹೌದಾ ಅವನ ಒಳಗೆ ಕಳಸ್ತೇನು ಚ ಬೇರೆ ನೋಡ ಕ್ಯಾಮೆರಾದಾಗ ಎಲ್ಲೆನೆ ಮತ್ ಬ್ಯಾರೇದ್ ಚಲೋ ದು ಪಗಾರ ಕೊಡಲಿ ಎಲ್ಲೇ ನೋಡಬೇಕಪ್ಪ ಪಗಾರ್ ಕೊಡಲ್ಲಿ ಹ ಇಲ್ಲ ಅವ್ನಿಗೆ ಕೇಳ್ಬೇಕಕ್ ಒಂದು ಸರತಿ ಸರ್ ಎಟನ ಕೊಡ್ರಿ ಸ್ವಲ್ಪ ಕರ್ಚಿಗೆ ಅಂತ
ಅವನು ಜಿಬ್ಬ ಮಾರಾಯ ನೋಡಕ್ಕೆ ಬಿಡದ
ಸುಖಸ ಕೇಳಬೇಕು ಒಂದು ಸರ್ತಿ
ಇಲ್ಲ ಕೊಡಂತ
ಹೆ ಕೊಡದೆ ಕಟ್ ಅದರಗ ಕೊಡದೆ ಕಟ್ ಮಾಡ್ಯನನ್
ಹಾ ಇಲ್ಲ ಕೊಡದು ತಂದ್ರ ಕೇಳು ಕೇಳೋ ಕೊಡಾದ ಕೊಡಂಗಿತ್ತಂದ್ರ ಕೇಳ್ಬೇಕ್ ಅದಕ್ ಆತ ದ್ ಇದು ಊಟಿಕ್ಕೆ ತಂದು ಕೊಡಲಲ್ಲಾ ಮತ್ತ ಪೇಮೆಂಟ್
ಹಂ ಅದ್ರಾಗ ಗಿರಗ್ ಪೇಶೆಂಟ್ ಆಗೋದು ಪೇೇಶೆಂಟ್ ಆದ್ರನು ಒಂದ್ ಸಾರಥಿ ಚಲೋ ಒಂದ್ ಪೇಷೆಂಟ್ಗೆ ಬಿಡಲ್ರಿ ನೀವು ಅಷ್ಟ ಒಳ್ಳಿ ಬರ್ಲಾರದಂಗೆಬಿಲ ಕಳಸ್ತೀ ವು ಹಾ ಹ ಒಳ್ಳೆ ಬರಕ್ಕೆ ಹೋಗಬಾರದು ಇವರಿಗೆ ಒಂದು ಸಲ ಬಿಲ್ ಕಟ್ರಿ ಎಷ್ಟ ಜನ ಕೊಟ್ರ ನಡತದ ಅವಿರಿಗೆ ಏನಲ್ಲ ನಡಿ ಒಂದ್ ರೂಪಾಯಿ ಬಿಟ್ಟಾರ ಕೈಸಿದ್ರರು ಕೇರ್ ತಗೋಬೇಕು ಕೇರ್ ತಗೊಳ್ಳಿಲ್ಲ ಅಂದ್ರೆ ಒಳ್ಳೆ ಯಾರು ಬರ್ಲ್ಲಾ ಕೇರ್ ಇಲ್ಲ ಏನಲ್ಲಂದ್ರ ಯಾರು ಬರಲ್ಲ
ಎರಡ್ನೂರ್ ಮುನ್ನೂರುರಷ್ಟ ನೂ ಎಡುನೂರು ನೂರೂ ಮುೂರಷ್ಟ ಹ ಮೂನ್ನೂರ ಏನ್ ಅಚ್ಚಲ ಎರಡನೂರ ಆಚ್ಚತನ ಮಗ ಹ ಗುಲ್ಕೋಜ ಹಚ್ಚಿರ್ತವಾ ಮಗ ಎರಡು ಮೂರು ಅಚ್ಚತನ
ವಾ ವಜ್ಜ್ದ ಅಂದ್ರ ಹಂಗ ಹಚ್ಚಿದ ಯಾರು ಬರ್ತಾರ
ಯಾರ್ ಬರ್ತರ
ಪೇಷಂಟ್ಗಳು ಬರ್ಬೇಕಂದ್ರೆ ಸೊಪ್ಪು ಇರ್ಬೇಕು ಕಡಿಮೆ ಇನ್ನೊ ಒಂದ್ ಲೆಕ್ಕಕ್ ಚಲೋನ ನೋಡಗ ಒಂದ್ರದಾಗನ ಮಾಡಿ ಎೋ ಮಾಡೇನಪ್ಪಾ ಅಂತ ಅಂದ್ರನು ಬರ್ತಾರ ರೊಕ್ಕ ಹೆಚ್ಚಗಿದ್ರಿ ಇರ್ಲಿ ಹ ಅದ್ರ ಇದನ್ನು ನೋಡಲ್ಲ ಅ ಆ ಕಡೆ ಎಲ್ಲ ಪಕ್ಷ ಮಾಡಲ್ಲ ಅರ್ದ ಶಾಲೆನೂ ನಡಸಲ್ಲ ಎಲ್ಲಾನ ಮಾಡ
ಇಲ್ಲ ಪೇಷಂಟ್ಗೆ ಒಂದ್ ಆತ್ ಪರ್ಸೆಂಟ್ ಮಾಡ್ರ
ಹಾ ಕಡೆ ಎಲೆಕ್ಷನ್ದಾಗಏ ದ್ದನಂದ್ರ ಚಲೋ ಇತ ಎರಡ್ ಸಾವಿರ ರೂಪಾಯಿ ಒಂತ ಒ ಸಾಸಿಗೆ
ಅಕೊಂಡ
ಹ ಯಾಕು ಹ್ಮ ಹಂಗೆ ಹಾ ನೋಡಿ ಹಂಗಿ ಹಗೆ ಹಾ ಸ್ವಲ್ಪ ಆರಾಮ್ ನಿಧನ ಮಾತಾಡ ಎಲ್ಲಿಗ ಹೋಗಲ್ಲ ಅವ ಚೀಡೆ ಯಾಕ್ ಮಾತಾಡ್.
ಬಸದಂಗ
ಹ್ಮ್ ಹಂಗೆ ಬರ್ಲಕ್ಕತ್ತ ಆಯ್ತಾ ಸ್ವಲ್ಪ ಕಂಟ್ರೋಲ ಮಾಡ
ಹಲೋ
ಒಂದೊಂದು ಬರ ಬಾಯ ಕಂಟ್ರೋಲ್ ಇರ ಸ್ವಲ್ಪ ಒಂದೊಂದ್ ಹಂಗೆ ಹೊಡ್ತಿರ್ತಾವ
ಹ ಮತ್ತ
ಏನ ಕಾಲ ಕು ಹ ಬೀಜ ಹೌದು ಎಲ್ಲಿ ಮೋರಂದಾಗ ಓಏನ ಸಡಿ ಇನ್ನೊಂದ್ ಐದ್ ನಿಮಿಷ ಹೋಗಬೇಡ ಇಡಕ್ ನಾನ ಫೋನ್ ಸ್ವಲ್ಪ ಕೆಲ್ಸ ಅದ ಆಮೇಲೆ. ನಿಂದ್ರ ಮತ್ತೆ ಏನಂತದ ವಿಷಯ ವಿಷಯ.
ಹ್ಮ್ ಹ.
ನೀವು ಮಾಡತ್ರಿ ಊರಾಗ ನಿಮ್ಮರಾಗ ಅನ್. ಇವತ್ ಲಾಸ್ಟ್ ತನ್ ಇವತ್ತು.
ಹಡ್ ಲಾಖ
ಹಾ ವಜ್ಜದ ಅಂದ್ರ.
ಹ್ಮ್
ಹಾ
ಹಾ ಹಲೋ ವಾಜದ ವಾಜೆ.
ಹ್ಮ್ ಹ ಬರ್ತ ಬಳ್ತ ಬೇರೆಗೆ.
ಹಾ
ಬರ್ತಿ ಬಡ್ತದ ಅಂದೆ ಯಾರಿಗೆ. ಹಾ ಆಯ್ತು ಮತ್ತೆ ಮೊರಂ.
ನಾನ್ ಮಾಡ್ತೆ
ಅಲೋ ಆಯ್ತೋ ಆಮೇಲೆಸ್ತನ್ ಸ್ವಲ್ಪ ಕೆಲ್ಸದ.